ಹಾ ಊ ಗುರುಗಳೇ ನಮ್ಸ್ಕಾರ, ಊಟ ಮುಗಿತೇನ್ರಿ
ಹಾ ಆಯ್ತು ಗುರುಗಳ್
ಹ ನಮ್ದು ಈಗ್ ತಾನೆ ಮುಗಿತ್ರಿ
ಹಾ ಎಲ್ಲಾ ಹೇಗಿತ್ರಿ ಇವತ್ತಿನ್ ದಿನ ನಿಮ್ದು
ಇವತ್ ಇವತ್ತಿನ್ ದಿನ ಬಾಳ ಅದ್ಭುತ ದಿನ ಮತ್ತು ಬಹಳ ಯಾಕಂದ್ರೆ ಇವತ್ತು ಕಾಲೇಜು ಆವರಣ ದಿನ ಮತ್
ಕಾಲೇಜು ಆವರಣ ದಿನ ಅಲ್ರಿ, ಕಾಲೇಜಿನ ದಿನ ಮತ್ತು ಕೊನೆಯ ವರ್ಷದ ವಿದ್ಯಾರ್ಥಿ ಬೀಳ್ ಕೊಡುವ ಸಮಾರಂಭ ಇತ್ತು ರೀ
ಅಲ್ರರಿ ನಿಮಗ ಕರೆಕ್ಟ್ ಹೇಳಕ್ ಬರ್ತಾ ಇಲ್ಲ ಅದು ಕಾಲೇಜ್ ಕ್ಯಾಂಪಸ್ ಡೇ ಅಂದ್ರೆ ಕಾಲೇಜಿನ ಆವರಣದ ದಿನ ಮತ್ತು ಕೊನೆ
ಓ ಅಷ್ಟು ನೀವು ಕನ್ನಡದಲ್ಲಿ ಮರು ಪರ್ವರ್ತನೆ ಮಾಡ್ಬಾರ್ದ್ರಿ ಅದು ಆಂಗ್ಲ ಮಾಧ್ಯಮದಲ್ಲೇ ಒಂದು ಒ ತರ ಇರುತ್ತೆ ಅರ್ಥ ನೀವು ಅದನ್ನ ಕನ್ನಡದಲ್ಲಿ ಇದನ್ ಮಾಡಿದ್ರೆ ಅದು ಇನ್ನೊಂದ ತರ ಆಗ್ಬಿಡತ್ರಿ ನೀವು ಕೌನ್ಸೆ
ಅದು ಕಾಲೇಜು ದಿನ ಎಂದರೆ ಅದು ಅರ್ಥಪೂರ್ಣ ವಾಕ್ಯ ಬರುವುದಿಲ್ಲ ಅದು ಆವರಣ ದಿನ ಅಂದ್ರೆ ಅದಕ್ಕೆ ಅರ್ಥಗರ್ಭಿತವಾದ ವಾಕ್ಯವನ್ನು ಹ್ಮ್ ಅದು ರಚಿಸಲ್ಪಡ
ಅಲ್ಲ ನೀವಗ ನಿಮ್ಮ ಅಕ್ಕ ತಂಗಿಯರು ಮತ್ತು ಅಣ್ಣ ತಮ್ಮಿಂದಿರು ಹಾಸ್ಟೆಲ್ಗೆ ಬಂದಿದ್ದಾರಲ್ಲಾ ಅವ್ರನ್ನ ಸುರಕ್ಷಿತವಾಗಿ ಬಿಟ್ಟು ಬರೋಕೆ ಏನ್ ವ್ಯವಸ್ಥೆ ಮಾಡಿದ್ದೀರ ನೀವು ಇಂಂತ ಕತ್ತಳ ಕಟ್ಟು ಕಡ ರಾತ್ರಿಯಲ್ಲಿ ಅವರು ಗೆ ಸುರಕ್ಷಿತವಾಗಿ ಕಳಸೋದು ನೀವು್ ಹೋಗಿ ಹೋಗ್ಬೇಕಿತ್ತು ಅವ್ರ ಜೊತೆಗೆ
ಯಾಕಂದ್ರೆ ನಾ ಇಲ್ಲಿ ಕೇಳಿ ನಮ್ಮ ನೀಲ ಪಾಲಕರು ಮತ್ತು ದ್ವಿತೀಯ ಮತ್ತು ತೃತೀಯ ವರ್ಷದ ನಮ್ಮ ಹ್ಮ್ ದೊಡ್ಡವರು ಅಂದ್ರೆ ನಮ್ಮ ಹಾ ಹಿರಿಯರು ಹಿರಿಯರು ಮತ್ತು ನಮ್ಮ ನೀಲ ಪಾಲಕರು ಸಹ ಅಲ್ಲೇ ಇದ್ದಾರೆ ಅವರು ಊಟವನ್ನು ಮುಗಿಸಿ ಅವರ ಅವರ ಹ ಹ ಅವರ ಊ ಮುಗಿಸಿದ ನಂತರ ತಮ್ಮ ಹಾಸ್ಟೆಲ್ಗೆ ಹೋಗುವವರೆಗೂ ಅವರು ಜವಾಬ್ದಾರಿಯನ್ನು ತಗೊಂಡ
ಹೌದು ಹೌದು ಹೌದು ಹೌದ್ರೆ ಆದ್ರೂ ನೀವು ಯಾಕಂದ್ರೆ ನಿಮ್ಮ ಅ ಅಕ್ಕ ತಂಗಿಯ ಸಂತ ಈಗ ನಮ್ಮ ಜೊತೆಯಲ್ಲಿ ಓದ್ತಿದ್ದಾರೆ ಅಂದ್ರೆ ಅವ್ರು ನಮ್ಮ ಸತ್ತ ಅಕ್ಕ ತಂಗಿಯರಿಗೆ ಸಮಾನ
ಸಮಾನ ಸಮಾನ ಅನ್ನುೋವುದಕ್ಕಿಂತ ಅಕ್ಕ ತಂಗಿನೇ
ಅಕ್ಕ ತಂಗಿನೇ ಈಗ ಅವ್ರನ್ನ ನೀವೇ ಜೊತೆಯಗಿದ್ದು ಹೋಗಿ ಬಿಟ್ಟು ಬಂದ್ರೆ ಇನ್ನು ಇ ಅವ್ರಿಗೆ ಧೈರ್ಯ
ಅಂದರೆ ಆ ಅವಕಾಶವನ್ನು ನಮಗೆ ತಪ್ಪಿಸಿಲ್ಲ ನಮ್ಮ ನಿಲೆಯ ಪಾಲಕರು
ಹೌದು ಅದು ನಾವು ಆವರಣದ ಮತ್ತು ನಮ್ಮ ನೆಲೆ ಪಾಲಕರು ಏ ರೀತಿ ಇವನ ಮಾಡಿದ್ದ ಕಟ್ಟುಪಾಡುಗಳನ್ನು ಅದೇ ರೀತಿ ನಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಅವ ಅಂಕ ನಮ್ಮ ಅಂಕಗಳೆಲ್ಲ ಅವರ ಕೈಯಲ್ಲಿವೆ
ಅವರ ಕೈಯಲ್ಲಿವೆ ನಾವು ಏನುೂ ಮಾಡು ಬಲ್ಲೆ ಈಗ ನೀವ ಹೇಗ ತಿಳಿದುಕೊಂಡಿದ್ದ ಿ ಅಕ್ಕ ತಂಗಿ ಎಂಬ ಭಾವನೆ ಅದೇ ರೀತಿ ನಮ್ಮ ನಿಲಯ ಪಾಲಕರು ಅಥವಾ ನಮ್ಮ ಸಹಪಾಠಿಗಳು ಅದನ್ನು ಬೇರೆ ರೀತಿಯಲ್ಲಿ ಯೋಚಿಸುತ್ತ ತಾರೆ
ಹೌದು ಅದು ನಿಜನೇ ಈಗ ನಾವೇ ರೀತಿ ಯೋಚಿಸ್ತಿರ್ತಿವೋ ನಮ್ಮ ಸ್ನೇಹಿತರು ಅದೇ ರೀತಿ ಯೋಚಿಸಿಲ್ಲ ಈಗ ನಾವು ಹೌದು ನ ನೂರಕ್ಕೆ ನೂರು ಹೌದು ಠಾಕ್ರೆಪ್ಪ ಅವ್ರೇ ನಿಮ್ಮ ನಿಮ್ಮ ಮಾತಲ್ಲಿ ಸಾವಿರ ಪಟ್ಟು ತೂಕ
ಹಾ ಆದ ಕಾರಣ ನಾವು ನಮ್ಮ ಪಾಳಿಗೆ ನಮ್ಮ ನಿಲೆ ಪಾಲಕ್ ನಮ್ಮ ನಿಲೆ ವಸತಿ ನಿಲೆ ಕ್ಕೆ ಬಂದು ಹಾಜರಾಗಿದ್ದೇವೆ ನೀವು ಅದೇ ಹಾಜರಾಗಬೇಕು ತಿರುಗುತ್ತಿದ್ದಾರೆ ಹ್ಮ್ ಅದಕ್ಕೆ ನಿಮ್ಮ ನಿಮ್ಮನ್ನು ನೆನಪಿಸುವುದರ ಜೊತೆಗೆ ನಿಮ್ಮ ಒಂದು ಕರೆ ಮಾಡುವುದರ ಮೂಲಕ ನಿಮ್ಮನ್ನು
ಹ್ಮ ಹೌದು ಹೌದು ಅದು ನಿಜಾನೇ ಈಗ ನಮ್ಮ ನಿಲಯ ಪಾಲಕದಲ್ಲಿ ಈಗ ವಸತಿ ನಿಲಯದಲ್ಲಿ ಉಪಹಾರವೆಲ್ಲ ಚೆನ್ನಾಗಿತ್ತ ನಿಮ್ಗೆ
ಉಪಹಾರ ಅಲ್ಲ ಆಹಾರ ಇವತ್ತು ಉಪಾಹಾರ ಅಂದ್ರೆ ಬೆಳಿಗ್ಗೆಯ
ಹೌದು ಮಧ್ಯಾಹ್ನದ ಏನ
ಮಧ್ಯಾಹ್ನ ಮಧ್ಯಾಹ್ನದ ಊಟ ಈಗ ಇದು ಊಟನೇ
ಹೌದೌದು ನಾವು ಸ್ವಲ್ಪ ನಿಮ್ಮಷ್ಟು ಜಾಣ ನಾವು ಡಿಪ್ಲೊಮ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮದಿಂದ ಬಂದಿದ್ದೇವೆ ನೀವು ಸ್ವಲ್ಪ ಸುಧಾರಿಸಿಕೊಳ್ಳಬೇಕು ಹೌದು ಬರುತ್ತೆ ಬರುತ್ತೆ ಬರುತ್ತೆ ಇದು ನಾನ್ ಎಲ್ಲ ಇದನ್ನಾ ಂಡಿಸ್ತ ತಿನ್ನಿ ಠಾಕ್ರಪ್ಪ ಅವ್ರೇ ಜಾಣತನ ಈಗ ಮಾತು ಬಲ್ಲವವನ್ನುೂ ಅದು ಏನ ಗಾದೆ ಇದೆ ಠಾಕ್ರಪ್ಪ ಅವರು ನನಗೆ ಅಷ್ಟ ಷ್ಟ ಕರೆಕ್ಟ್ ಆಗ ಬರ್ತಿಲ್ಲಾ ಗುರುಜಿ ಅದು ಮಾತು ಬಲ್ಲ ಒಂದು ನು ಊರ ಗೆದ್ದವನು ಏನೋ ಇದೆ ಅದು ಊಟ ಬಲ್ಲ ಅವನಿಗೆ ನಿದ್ದೆ
ಓ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ
ಹಾ ಹೌದು ನೋಡಿ ಅದೇ ಇದೇ ಜಾಣತಾನ ನಾ ಪ್ರೂವ್ ಮಾಡಿದ್ದೇ ನೋಡಿ ನಿಮ್ಗೆ ಇಲ್ಲೇ ನೋಡಿ ನಾ ನನಗೆ ಹೊಳಿಲಿಲ್ದು ನಿಮ್ಗೆ ಸಡನ್ ಆಗಿ ಬಂತು ಇದಕ್ಕೆ ಜಾಣತನ ಅನ್ನವುದು
ಇದು ನಮ್ಮ ಹಿರಿಯರು ಮತ್ತು ನಮ್ಮ ಗುರುಗಳು ಮತ್ತು ನಾವು ಎಲ್ಲೋ ಯಾವುದೋ ಒಂದು ಪುಸ್ತಕದಲ್ಲಿ ಓದನ್
ಓ ಹೌದು ಹೌದು ಹೌದು ಗುರಜಿ ಗುರಜಿ ಈ ಗಾದೆನ್ನ ಮಾಡ್ತಾರಲ್ಲ ಹಿರಿಯರು ಅದು ನಮ್ಮ ಜೀವನಕ್ಕೆ ಬಹಳ ಒಂದು ಸಂದೇಶ ಅರ್ಥಪೂರ್ಣ ಸಂದೇಶವನ್ನು ನೀಡುತ್ತದೆ ಗಾದೆಗಳು
ಗಾದೆಗಳು ಹೇಗೆ ಬರುತ್ತವೆ ಅಂದರೆ ಅಂದ್ರೆ ನಮ್ಮ ಹಿರಿಯರು ತಮ್ಮ ಅನುಭವದ ಮಾತುಗಳನ್ನು ನಮಗೆ ಒಂದು ವಾಕ್ಯದ ಹ ಒಂದು ವಾಕ್ಯ ಮೂಲಕ ತಿಳಿಸುವುದಕ್ಕೆ ಅದಕ್ಕೆ ಅದರಂತ ಆದಂತಹ ಒಂದು ಹೆಸರನ್ನು ಗಾದೆ ಎಂದು ಹೇಳ್ತಾರೆ
ನೀವು ಮಾತಾಡ್ತಿರ ಸತ್ಯ ಇದೆ ಈಗ ನೋಡಿ ಇಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಈ ಈ ವಿಸ್ತರಣೆ ಮಾಡಿ ಹೇಳಿ ನೋಡ
ಹಿಟ್ಟಂ ತಿಿಂದಂ ಬೆಟ್ಟಮ ಕಿತ್ತ ತಿಟ್ಟಮ್ಮ ಅಂದ್ರೆ ಅವಾಗ ನಮ್ಮ ಹಿರಿಯರು ಈಗ ಈಗಿನ ಕಾಲದಲ್ಲಿ ಹೇಗೆ ಪ್ರೋಟೀನು ಅದು ಯಾವ್ದೋ ಪೌಡರು ಅದು ಇದು ಇಂತ ಯಾವ ಇದ್ದಿಲ್ಲ
ಎಲೆಕ್ಟ್ರೋಲೈಟ್
ಹಾ ಇವು ಯಾವವು ಇದ್ದಿಲ್ಲ ಅವಾಗ ನಮ್ಮ ಹಿರಿಯರು ನಮ್ಮ ತಾತ ಮುತ್ತ ಅಂತ ತಂದಿರು ಅವ್ರ ಎಲ್ರು ರಾಗಿ ತಿಂದು
ಹ ರಾಗಿ ರಾಗಿ
ರಾಗಿ ಜೋಳ ರೊಟ್ಟಿ ಮತ್ತಿದು ಸಜ್ಜೆ.
ಮುದ್ದಿ ಸಜ್ಜಿ ರೊಟ್ಟಿ ಎಳ್ಳು ಬೆಲ್ಲ. ಹಿಂತಾವು ಹ್ಮ್ ಹೌದ ಹೌದು.
ಆಹಾರಗಳನ್ನು ತಿಂದು ಅವರು ತುಂಬಾ.
ಶಕ್ತಿಶಾಲಿಯಾಗಿರಿ. ಹೌದು ಹ್ಮ್ ಹಾವಿನ ಕಾಲದಲ್ಲಿ ಯಂತ್ರವು. ಳು ಇರ್ಲಿಲ್ಲ ಗುರುಜಿ ನೋಡಿ. ಅಷ್ಟು ಶಕ್ತಿಯನ್ನು ಹೊಂದಿದ. ಅವರು ಆಗಿನ ಕಾಲದ ಮಾನವರು ತೊಂಬತ್ತು ನೂರು ವರ. ವರ್ಷಗಳ ಕಾಲ ಬದುಕಿದ್ದಾರೆ ಅದೇ ನೋಡಿ ಈಗಿನ ಕಾಲದ ಮಾನವರು. ಎಪ್ಪತ್ತು ಐವತ್ತು ವರ್ಷಗಳಿಗೆ ಮರಣ.
ಕಾರಣ ನಾವು ತಿನ್ನುವ. ಪದಾರ್ಥಗಳಲ್ಲಿ ಕೆಲವು ನಮ್ಮ ದೇಹ. ಕೆ ಅನುಗುಣವಾಗಿ ಸರಿ ಹೊಂದುವುದಿಲ್ಲವು.
ಹೊಂದುವುದಿಲ್ಲ ಮತ್ತೆ ಈಗೆಲ್ಲ ನಾವು. ಬೆಳೆಗಳನಾ ರಾಸಾಯನಿಕ ಹಾಕಿ ಮತ್ತೆ ನಾನಾ ರೀತಿ. ಕೆಮಿಕಲ್ನ ಬಳಕೆ ಮಾಡಿ ಬೆಳೆಯುತ್ತಿರೋದ್ರಿಂದ ಅಲ್ಲಿ ಅದು ನಮ್ಮ ದೇಹಕ್ಕೆ. ತೊಂದರೆ ಕೊಡುತ್ತದೆ ಗುರೂಜಿ.
ಎಲ್ಲವನ್ನು ಗಮನಿಸಿ ನಮ್ಮ ಹಿರಿಯರು ಒಂದು ಮಾತ ಹೇಳಿದರು ಅದ ಏನಂದ್ರೆ. ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ.
ಹಾ ಹೌದು ಯಾಕೆಂದ್ರೆ ನಾವು ಈಗ ನೋಡಿ ಗುರುಜಿ. ಎಲ್ಲ ಹಳೆ ಕಾಲದ ಪದ್ಧತಿ ಅಂತಾನೇ ಊಟ ಮಾಡ್ತಿದ್ದಾರೆ ಈಗ. ನೋಡಿ ರೊಟ್ಟಿ ಬಾಳ ತಿಂತಿದ್ದಾರೆ ಚಪಾತಿಯನ್ನು ಬಿಟ್ಟು ರಾಗಿ ತಿಂತಿದ್ದಾರೆ ರಾಗಿ ಮು. ದ್ದೆ ರಾಗಿ ಅಂಬಲಿ ಇವನ್ನೆಲ್ಲಾ ಕುಡಿತಿದ್ದಾರೆ ಗುರುಜಿ ಈಗ. ದೊಡ್ಡ ದೊಡ್ಡ.
ಆದರೆ ಕೆಲವು ನಗರ ಪ್ರದೇಶ. ಗಳಲ್ಲಿ ಅಲ್ಲಿನ ಚಿಕ್ಕ ಮಕ್ಕಳು ಮತ್ತು ಈಗಿನ ಕಾಲ. ಲ್ಲದೌ. ಹುಡುಗ ಹುಡುಗಿಯರು ಹ ಯುವಕರು ಹ್ಮ್. ಈಗ ಯಾವ್ದವು ಹೊಸ ಹೊಸ ಅವ. ಬ್ರ್ಯಾಂಡ್ಗಳು ಬಂದಿದ್ದಾವೆ. ಯಾವ್ದೋ ಮ್ಯಾಕ್ಸ್ ಓಡೌನು ಮೆಕ್ಡೊನಾಲ್ಡ್ಸ್ ಕೆ ಎಫ್ ಸಿ.
ಸೊ ಕೆ ಎಫ್ ಸಿ ಡೊಮಿನೋಸ್. ಇವು ಎಲ್ಲಾ ಆರೋಗ್ಯಕ್ಕೆ ಇವು ಯಾ ರೀತಿ ಹಾನಿ ಮಾಡ್ತಾ ವಂದ್ರೆ. ಇದರಲ್ಲಿ ನಾವು ಎಣ್ಣೆ ಅಂಶ ಬಾಳ ಇರುತ್ತೆ. ಪ್ರಿಸರ್ವೇಟಿವ್ ಶೇಖರಣೆ ಹ ಶೇಖರಣೆ ಮಾಡಿದ ಅಂಶಗಳು ಇರುತ್ತವೆ. ಕೊಬ್ಬಿನ ಅಂಶ ಇರ್ತದೆ ಇದರಲ್ಲಿ ಮ. ತ್ತೆದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೇದಲ್ಲ ಗುರುಜಿ.
ಇವು ನಿಧಾನವಾಗಿ ನಮ್ಮ ದೇಹದ. ಭಾಗಗಳನ್ನು.
ಕೊಬ್ಬು ಆಗುತ್ತೆ ಗುರುಜಿ ಶಕ್ತಿ ಏನು ಬರಲ್ಲ.
ಮದ್.
ಹ್ಮ್.
ಮತ್ತು ನಮ್ಮ ಭಾಗಗಳನ್ನು ವೀಕ್ ಮಾಡ್ತಾವೆ.
ಹೌದು ಹೌದು ಈಗ ಪುರುಷರು ಎಷ್ಟು. ದುರ್ಬಲರಾಗಿದ್ದಾರೆ ಅಂದ್ರೆ ಹಾ ಇದೇ ಕಾರಣ. ಕೆ ಅವ್ರು ದುರ್ಬಲರಾಗಿದ್ದಾರೆ ಗುರುಜಿ. ಹೌದು ಈ ಕಾರಣ ಬಹಳ ಪುರುಷರಲ್ಲಿ. ಕಂಡು ಬರುತ್ತಿದೆ ಈಗನ ಯುವಕರಂತ್ರು ಇದನ್ನೇ ಮಾಡ್ತಿದ್ದಾರೆ ಯಾಕಂದ್ರೆ ಈಗ. ಮನೆಯಲ್ಲಿ ಓದ್ಲಿ ಅಂತ ಕೂಡಸಿರ್ತಾರೆ ಚಂಗಮಣಿಯನ್ನು. ಯುವಕರು ಅದನ್ನ ಬೇರೆ ರೀತಿ ಬಳಸ್ಕೊತ ಇದಾರೆ ಈಗ ಸರ್ಕಾರ ಇದ ಕಿರಣವನ್ನು ಕ್ರಮ ಕೈಗೊಳ್ಳಬೇಕು ಗುರುಜಿ
ಸರ್ಕಾರ ಯಾವ ತರ ಕ್ರಮ ಕೈಗೊಳ್ಳಬೇಕು ಯಾಕಂದ್ರೆ ಹದಿನಾರು ವರ್ಷಗಳ
ಹ್ಮ್ ಹದಿನಾರು ಆಗ್ಬಾರ್ದ ಇಲ್ಲಾ ಗುರೂಜಿ ಗುರೂಜಿ ಗುರಿ ಗುರೂಜಿ ಕೇಳೆ ಹದಿನೆಂಟು ವರ್ಷದ
ಹಾ ಹಾ ಹದಿನೆಂಟು ವರ್ಷದ ಕೆಳಗಿದ್ದ ಯುವಕ ಮತ್ತು ಯುವತಿಯ ರಿಗೆ ಜಂಗಮವಾಣಿಯನ್ನು ನಿಷೇಧಿಸಬೇಕು ಕೂ ಇಲ್ಲ ಅವರಲ್ಲಿ ಜಂಗಮಾಣಿ ಇದ್ದು
ಕೆಟ್ಟ ಕೆಟ್ಟ ವಿಚಾರಗಳು ಮತ್ತು ಮಾಹಿತಿ ಕೊಡುವ ಆ್ಯಪ್ ಗಳನು
ಎಲ್ಲವನ್ನು ಬ್ಯಾನ್ ಮಾಡ್
ಬ್ಯಾನ್ ಮಾಡ್ಬೇಕು ನಿಷೇಧಿಸ್ಬೇಕು ಹಾ ನಮ್ಮ ಸಾ ನಮ್ಮ ಯುವಕ ಯುವತಿಯರನ್ನು ನಾವೇ ಸರಿಯಾದ ದಾರಿಗೆ ತಗೊಂಡು ಹೋಗ್ಬ
ನಾವು ಅನ್ನೋದಕ್ಕಿಂತ ನಮ್ಮ ಅವರ ಪೋಷಕರು ಅದ
ಹೌದೌದು ಈಗ ನೋಡಿ ಗುರುಜಿ ಈ ನಾವು ನಮ್ಮ ಮುಂದಿನ ಮಕ್ಕಳಿಗೆ ನಾವು ಮುಂದೆ ಪೋಷಕರಾ ಆಗೆ ಆಗುತ್ತ ಗುರೂಜಿ ಅವಾಗ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಮಾರ್ ದರ್ಶನ್ ನೀಡಬೇಕು ಈಗ ನಾವ್ ಮಾಡ್ತಿದೀವಅಲ್ವಾ ಮಾಡ್ಬಾರ್ದ ಅವ್ರು
ಬಟ್ ನಾವು ಅವರನ್ನ ಅತಿಯಾದ ಹದ್ದಿ ಬಸ್ತಿನಲ್ಲಿ ಇಟ್ಟುಕೊಳ್ಳುವುದು ನಮಗೆ ಮುಂದಿನ ಕ ತೊಂದರೆ ತೊಂದರೆಗಳವು ನಾವು ಅವ ಹ ನಾವು ಅವರ ಆಸೆಗಳನ್ ಕೇಳ್ಬೇಕು ಅವರ ಆಸೆಯಂತೆ ಅವರನ್ನು ಬಿಟ್ಟು
ಹಾ
ಹ್ಮ್
ಹೌದು ಗು ಗುರೂಜಿ ಈಗ ಏಕಂದ್ರೆ ಒಬ್ಬೊಬ್ಬರದುು ಒಂದೊಂದು ಆಸೆ ಇರುತ್ತೆ ಈಗ ನಾವು ಅವ್ರನ್ನ ಕಟ್ಟ್ಯಾ ಹಕ್ಕೋದಕ್ ಆಗಲ್ಲ ಹ್ಮ್ ಈಗ ಮುಂದಿನ ಕಾಲ ಹೆಂಗಿರ್ತೋ ಗೊತ್ ಗೊತ್ತಿಲ್ಲ ಹೌದು ನೀವ ಹೇಳೋದು ಕ ನಿಜ ಇದೆ ಗುರುೂಜಿ
ಸೊ ಅವ್ರಿಗ್ ಯಾವ ತರ ಅನ್ಸತ್ತೋ ಅವ್ರಿಗೆ ಯಾವ ಆಸೆಗಳು ಇರ್ತಾವೋ ಅದರಂತೆಯೇ ನಾವು ಅವರನ್ನು ಸಹಕರಿಸಿ ಅವರ ಆಸೆಗಳನ್ನು
ಅವ್ರನ್ನ ಬೆಳೆಸ್ಬೇಕು ಬೆಳೆಸಿ ಪೋ ಪಾಲನೆ ಪೋಷಣೆ ಮಾಡ್ಬೇಕು ಗುರುಜಿ ಈಗ ನಾವು ಆಹಾರ ಪದಾರ್ಥಗಳಗಳನ್ನು ನಾವೇ ಚೇಂಜ್ ಮಾಡುವ ಗುರುಜಿ ಅವ್ರಿಗೆ ಹೊರಗಿನ ಪದಾರ್ಥ ತಿನ್ಸೋದನ್ನು ಕಮ್ಮಿ ಮಾಡ್ಬೇಕು ಹೇಗಂದ್ರೆ ಬೆಳೆವ ಸಿರಿ ಮೊಳಕೆಯಲ್ಲಿ ಅಂತಾನೂ ಹೇಳಿದ್ದಾರೆ ಗುರುಜ್
ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೇ ಹ್ಮ್ ಅದು ಗಿಡವಾಗಿದ್ದಾಗೆ ಅದನ್ನ ಬಗ್ಗಸ್ಬೇಕು
ಮರವಾಗಿದ ಮ್ಯಾಲ್ ಬಗ್ಸಾಕ್ ಆಗಲ್ಲ ಗುರೂಜಿ ಹೌದೌದು ನಿಜಾ ಗುರುಜಿ ಎಂತ ಮಾತು ಗುರುಜಿ ವಾ ವಾ ವಾ ವಾ
ಇವೆಲ್ಲವನ್ನು ನಮ್ಮ ತಲೆಯಲ್ಲಿ ಇಟ್ಟುಕೊಂಡು ನಮ್ಮ ಮುಂದಿನ ಭವಿಷ್ಯ
ಹೌದು ಗುರೂಜಿ ಅಲ್ಲ ಗುರೂಜಿ ಇಂತ ಮಾತುಗಳನ್ನು ನಮ್ಮ ಮ ಮಕ್ಕಳಿಗೆ ಸಹ ಹೇಳ್ಕೊಡ್ಬೇಕು ನಾವು ಮುಂದೆ